ಏನ್ ಮಗ ಕಾರು ಸೆಟೆದು ಹೋದ
ಏನ್ ಮಾಡೋದು
ಏನಿಲ್ಲ ನಾ ಊಟ ಮಾಡಿ ದವ ಮಕೊಂತ ಮಕೊಂಡ
ಹೂ ಏನ್ ಏನಿತ್ರಿ ಹಾಸ್ಟೆಲ್ದಾಗ ಊಟ
ಚಪಾತಿ
ಹ ಏನ
ಚಪಾತಿ ಮಾಡಿ ಅನ್ನ ಸಾಂಬಾರ್
ಹ ಊಟ ಮಾಡಕುಂಚಿನಿ ನೋಡಿ ಏನ್ ಹೇಳಿ ಹೊರ ಹೊರಗ್ ಬಾ ಹೊರಗ
ಈಗ
ಹೂ ಕೇಳಗನು ನಾನಾ ಊಟ ಮಾಡ ಗೊತ್ತೀವಿ ನೋಡಪಾ ಊಟ ಮಾಡಂಬಾ
ಏನ್ ಊಟ
ಹೂ ಒಂದ್ ಕಾಲ್ ಕಟಾಯ್ ನೋಡಿ ನೀ ಜೀರೋ ಅಂತ ತೋರ್ರಿಸಿತ್ತು
ಜೀರೋ ತೋರಿಸಿದೆ ಎಡಿಟ್ ಮಾಡಿ ಎಡಿಟ್ ಮಾಡಿ ಬೇರೆ ನಂಬರ್ಗೆ ಹತ್ತಂದಿತ್ತುವ ನೊಂದು ಇನ್ನೊ್ ನಂಬರ್ ಅದು ಎಲ್ಲೋ ಸೇಮ್
ಹೂ ಹೂ ಮತ್ತೆ ಶಂಕ್ರು ಸಂದೀಪ್ ಅವ್ರು ಏನ್ ಮಾಡ್ಕುಂತರಾ
ಯೂಸಿಂಗ್ ಫೋನ್ ವಾಚಿಂಗ್ ರೀಲ್ಸ್ ಹೂ
ಮತ್ತ ಶಾಪುರ್ ಹೋಗೋಗಿಲ್ಲ
ಯಾಕ ಗಿಡ್ಡಿ ಗಿಡ್ಡಿ ಅವತ್ ಯಾರಗಾರ ಮಾಡ್ಸುಮಾರ
ಮಾಡ್ಸ್ಕೆಂಡೂ ಬಾ ಅಂತ ಹೇಳ್ತೀಯ
ಹ್ಮಂಗಾಡಿ ಕೂಡ ಸೇಮ್ ಆದ್ರೆ ಎಲ್ಲಾ
ಹೂ ಸಿರಿ ವೋಟರ್ ಐ ಡಿ ಬರಲಲ್ಲ ನಿಮ್ದ ಹೂ ಪ್ಯಾನ್ ಕಾರ್ಡ್ ಮಾಡ್ಿಸಿದ್ದ ಏನ್ ಇಲ್ಲ ಪ್ಯಾನ್ ಕಾರ್ಡ್ ಮಾಡ್ಸ್ಬೇಕೀಲ್ಲ
ಎಸ್ಟು ಕಿಲೋಮೀಟರ್
ಆ
ಮುಂದಿನ ವರ್ಸ ಬರ್ತ್ಲ ನಂದೆ
ಬರ್ತಾನೆ
ಅಣ್ಣ
ಒಂದೊಂದು
ಏನ್ ಮಾಡುತ್ತಿ ಎಲ್ಲಿ ಹೋಗೋಣ ಬಾ
ಮೊ ಮನೆಗ
ಹೋಗನ ಬಾ
ಒಲ್ಲ ನಾನ ಮನಗನೆ
ಹ
ಹೂ ನಮ್ಮ ಅವ್ವರು ಹೊಂಟಿದ್ರು
ಹೂ
ಸುಮ ಅಂತಂತಂದಯಾ
ಹ
ಹೂ ಅಂತ ಮತ್ತೆ ನೋಡ್ದ
ಮತ್ತೇನ್ ನೋಡು ಮಾಡ
ಒಂದ್ ಮನ ಒಂದ್ ಇಪ್ಪ ಸರ ಆಗ್ಸ ಟೋರಿ ಹಮ್ಮ ಇ ಕಡೋಾಮ ಮನೆಯೊಕ್ಕಾಶ ಬಜಜ ಮನೆಯಾರೊಕ್ಕಾಶ ಒಂದ್ ದಪಸ ಸರ ಅಕ್ಷಯ ಬಡ್ಬಿಡುವ ಆ ಬಿಜಯಪುರ್ವಮ್ಮ ಇಲಾಕ್ಕ ಗೋಲ್ ಗೊಂಬ ನೋಡಿ ಬಂದ್ರಐತೆ
ಹ ಮೂರನೇ ಕ್ಲಾಸ್ಿಂದ ನೋಡತ್ತನ್ಿಲ್ಲ ಅದು
ಗುರುಹಮ್ಮದಾ ಏ ಸಲ ನೋಡಿದೆ
ಹ ನಾಲ್ಕೈ ಸಲ ನೋಡಿನ ಮೂರನೇ ಕ್ಲಾಸ್ ಇದ್ದಾಗಿಂದ ಹೋಗಿದ ಅದಕ್ಕೆ
ನಾಕ್ಸಲ ನೋಡ್ದ
ಹಾ ಊರಾ ಕ್ಲಾಸ್ ಹೋಗಿ ನ ಗೋಲ್ಗುಮ ಬಾಜು ಹಂಪಿ
ಹ್ಮ್ ಐ ಒಳ್ಳೆ ಪಟದ ಕಲ್ಲು
ಹ್ಮ್
ಅವೆಲ್ಲ ಆ ಸೈಡ್ ನೋಡಿನಿ ಹಂಪಿ ನಾನೋಡು ಐಹಳೆ ಹಂಪಿ ಪಟ್ಟದ ಕಲ್ಲು ಮತ್ತ ಮಡಿಕೇರಿ ಮಂಡ್ಯ ಕೊಡಗು ಹ ಒನ್ನವರ
ಹಾ
ಹ್ಮ್ ಸುಮಗಾ
ಹಾ
ಅ ಕಡೆ ಎಲ್ಲಾ ಮುಖ್ಯ ನೋಡಿ ಈ ಕಡೆ ಹಾಗಲ್ಲ ಅಂದ್ರೆ ಬಿಜಾಪುರವಾಗಿೋಗಲ್ಲಾವ ಬಿದರ್ ಹ
ಶೃಂಗೇರಿ
ಹ್ಮ್ ಹೋಗಿನೇಣ ಹ್ಮ್ ನತ ರೈಟ್ ರೈಟ್ ರೈಟ್ ಹೋಗೇನೆ ಹೋಗೇನಾ ಶೃಂಗೇರಿ ಈ ಸೈಡು ಸಿರಿ ಈ ಸಲ ಇಗ್ ಹೌದೌದು ಈ ಸೈಡ್.... ಈ ಈ ಸಲ ಏನ್ ಮಾಡಮ ಗೊತ್ತಾನ...
ಹಾ
ಒಂದ್ ಮೂವರ ಇಲ್ಲ ನಾಲ್ಕ್ ಜನನೇ ಆಗ್ಲಿ ಎರಡ್ ಎರಡ್ ನೋಡಿದೆ ಬಿಡಂ ಫಿಕ್ಸ್. ದಾಂಡೇಲಿ ಒಂದ್ ನೋಡಿಲ್ ನ ದಾಂಡೇಲ ನೋಡದೆ ಒಂದ್ಸಲಾ ನಾ...
ಹುಹೂಮ್ ಹು...
ಹ್ಮ್ ದಾಂಡೇಲಿದಾಗ ರೆಸಾರ್ಟ್ ಅದ ಬುಕ್ ಮಾಡಿ ಬಾರೀ ಇರ್ಬೋದು.
ಹ್ಮ....
ದಾಂಡೇಲಿ ಹೋಗಮ.. ಹು ಹೋಗಮ್ಮ ಸರಿ.....
ಎಕ್ಸಾಮ್ ಮುಗಸಮಂ ತೊ.....
ಹ್ಮ್ ಎಕ್ಸಾಮ್ ಮುಗ ದಾಂಡಿಯಲಿ ಒಂದ ಮತ್ತು ಇನ್ನ ಅವರ್ ಹೋಗಕ್ ಸೀರಿ ಇನ್ನೊಂದ್ಸಲ ಹೋಗಂಗ ಅನ್ಸಕೊಂದ್ ಮತ್ ಅಲ್ಲಿಲ್ಲೇ ಇರ್ಲ ಯಾವ್ದಂತಂದ್ರ ಅನ್ನಾವರ ಅಂದ್ರೆ ಉತ್ತರ ಕನಾಡ ಗಡಿ ಬರ್ತ ಹಾಸನ್ನ ಹಾಸನ್ ಸೈಡ್ ಹಾಸನಿಂದ ಒಂದ್ ನೂರ ಐವತ್ತು ಕಿಲೋಮೀಟರ್ ಅನ್ನೋದಷ್ಟೇ
ಹ್ಮ್
ಹ್ಮ್
ಹಂತ
ಕ್ ಸೋಲ
ಹ್ಮ್
ಏ ಸಣ್ಣಯರ ಹೋಗಿದ್ನೆನು ಕ್ಲಾಸ್ ಆಗತ್ ಟೂರ್
ಆ
ಸಣ್ಣವರಾ ಕ್ಲಾಸಿಕ್ ಟೂರ್ ಕ್ಲಾಸಗ ಟೂರಿ ಕರ್ಕೊಂಡ್ವರಾ
ಹ್ಮ್ ಎರಡ್ ಎರಡು ದಿನ ಕರ್ಕೊಂಡ ಹೋದ್ರ
ಯಾವ ನೋಡಿದ್ರಿ
ಏ ಹಂಪಿ ಗೋಲ್ ಗುಮಜ ಹಂಪಿ ಗೋಲ್ ಗುಮಜ ಮತ್ತ ಮತ್ತ ಮತ್ತೆ ಮತ ಅದೇ
ಹ ಎಷ್ಟ ಎಷ್ಟ್ ಕೊಟ್ಟಿದ್ರಿ
ಏ ಫ್ರೀ
ಫ್ರೀ
ಗೌರ್ಮಂಟ್ ಸ್ಕೂಲ್ ಲ್ಲಿ ಫ್ರೀ ಹೋದಾಗ ನ್ಯಾಷನಲ್ ಕ್ಲಾಸ್ ಇದ್ದಾಗ ಫ್ರೀ ಇದೆ ಹಾ
ನೀ ಸ್ಕೂಲ್ ಎಲ್ಲಿ ಇದ್ದ್ಯಳ
ಹ್ಮ್ ನಮಮ್ಮೂಊರಾಗ ಅಡ್ಮಿಷನ್ ಹಚ್ಚಿದ್ದೆ ಫಸ್ಟು
ಹ್ಮ್
ಮೂರನೇ ಕ್ಲಾಸ್ ಅಲ್ಲಿ ಕಲ್ತೀನಿ
ಹ್ಮ್
ಹಾ ಮತ್ತ ಯ ಕಡೆಯಿಂದ ಕೋಚಿಂಗ್ ಹಚ್ಚೀರು
ಹ್ಮ್
ಹಾ ಅಲ್ಲಿ ಇದಿದ್ದಾಗ ನಾಲ್ಕನೇ ಗ್ಲಾಸ್ನ ಇದ್ದಾಗ ಅಲ್ಲಿ ಕರ್ಕೊಂಡೋಡು ಹೋಗಿದ್ರು
ಹ್ಮ್
ಹ ಅದೇ ನೋಡಿದ್ದೆ ಹಂಪಿ ಬಿಜಪುರ್ ಅದೇ ನೋಡಿದ್ದೆ ನೋಡುತ
ಮೊನ್ನೆ ನಮ ಟ್ರಿಪ್ ನಮ್ ಮನಿ ಒನ್ ಡೇ ಮಾಮೂರು ನಾವು ಮೊನ್ನೆ ಹಾಕಿದಿ ಸುಮ್ ಪ್ಲಾನ್ ಅಂಜನಾದ್ರಿಗ್ ಹೋಗ್ಬೇಕಂತ ಬೆಳಿಗ್ಗೆ ನಮ್ಮ ಮಾಮ ಏನಂತಂದ ನಮ ದೊಡ್ಡ ಮಾಮ ಇದು ಇದೊಂದು ಫಂಕ್ಷನ್ ಅದಲ್ಲ ಇದೊಂದ್ ಮುಗ್ಸಿ ಂದ ಇದು ಇದು ಮುಗಶಂದನ್ ಮರರ್ದಿನ ಹೋಗಂಬ್ರಿ ಇಲ್ಲ ಅಂದ್ರೆ ಅದು ಅದ ಎರ ದಿನಕ್ಕೆಕ್ಂಬ್ರಿ ಅಂತ ಹೇಳದ
ಎಲ್ಲಿ ಹಾ
ಅಂಜನ್ರ್ ಹೂಮ್ ಅಂತ ಹೇಳಾರ ಅಂಜನಾದ್ರು ಆದದ್ರ ಅಲ್ಲೇ ಬಗಲ ಹಂಪಿ ನೋಡ್ಕ ಬಾರದು
ಹ್ಮ್
ಎಷ್ಟು ಅಂಜನಾದಲ್ಲಿಂದ ಒಂದೂವರೆ ಕಿಲೋಮೀಟ್ರ ಏನ ಅಲ್ಲ
ಇನ್ನ ಏನು
ಹಂಪಿ
ಐ ರೂಪಾಯಕ ಆಡು ಮೂೂರು
ಸನೆಯಗ ಅಂಜನ ಅದ್ರಲಿ ಇನ್ನು
ಅಲ್ಲ ಬಗಲ್ ಬಗಲ
ಹ್ಮ್ ಅಲ್ಲೇ ಅಂಜನಾದ್ರಿ ಮ್ಯಾಲೆ ನಿಂತು ನೋಡಿದ್ರ ಹಂಪಿ ಕಾಣಂತ
ಹ್ಮ್ ಹ್ಮ
ನ್ಯ ಅಂಜನಾದ್ರಿ ಹೋಗಿದಿ ಏನ್ ನೀ
ಇಲ್ಲ
ಹೋಗಿಲ್ಲಾ
ಮ
ಹ ಹಲೋ ಮೊದುಲು
ಅಣ್ಣ‌ಅಂತ ಹೋಗಿವೆ ನೆನಪಿಲ್ಲ
ಸಣ್ಣ ಇದ್ದಗ ಓದಿರ್ತಿ ಬಿಡು ಮಂತ್ರಾಲಯ
ಹ್ಮ್ ಮಲ್ಲಿ ಹೋಗಿಲ್ಲ ಏ ಮನೆ ಒಟ್ಟ್ರ ಆಯರ್ದು ಬೇಕ ಈ ಸಬ
ಹಾ
ರಾಯರು ರಾಯರು ಅಂತಾನ ಈಗ ಂ ೋಂ ಅಂತ ತಿನ್ನ
ದನ್ನ
ಹ್ಮ್ ಹಮ್ಮ
ಹ್ಮ್
ಹ್ಮ್ ಇಲ್ಲಿತ್ತು ಪಸ್ೇ ಬೊಂಡ್ ಬಂದ್ಂದ್ರ ಕಡೆ ಈ ಕಡೆ ಕೊಡೋದು ಬಟ್ಟೆ ತೊಗಂದ್ರ ಹೋಗತ ಹೊರಕ್ಕ
ನೆಕ್ಸ್ಟ್ ವಾರದ ಒಓ್್ರಿ
ಹ್ಮ ನೋಡ
ಅಕ್ಕ ಸ್ಟೈಪಂಡ್ ಯಾವಾಗತ್ತಲ್ಲ ಕರೆಕ್ಟ್
ನನ್ಿಗ ಶಿಯರ್ಕ್ಕ ನಿನ್ನ ಗ್ರೂಪ್ನಾಗ ಮೆಸೇಜ್ ಹಾಕಿನಿ ಏನೋ ಅಂದಾನ
ಇಲ್ಲ
ಹಾ
ಹ ರಮೇಶ್ ನಂಗ ಗೊತ್ತತ್ತು ಸೈಫಂಡ್ ಅವ್ರ ಹೆಂಗ ಗೊತ್ತರ್.
ಸಿ ಯಾರ ಕಬಕ ಸಿ ಯಾರ ಯಾಕ್ ಹಾಗಿದಾನೆ ಹವಾ.
ಹ್ಮ್
ಸಿಿಯರ್ ಯಾಕ ಹಗನ್ ಸಿಿಯರ್ ಕೇಳಬಕು
ಹ್ಮ್ ಹ್ಮ್ ಇಷ್ಟೊತನ ಅಶ್ವಿನಿ ಎಲ್ಲಲ್ಲ ಆಯ್ತಾನ ಅಶ್ವಿನಿ ಕೇಳ್ತಬಡು
ಹ್ಮ್
ಮಂಗದ್ರ
ಹಾ ಮೆಸಜ ಹೋಗ ಇನ್ಸ್ಟಾಗ್ರಾಮೆ.
ಇಷ್ಟತನ ಮಾಯೆಳ ಮೆಸೇಜ್ ಹಾಕಿ.
ಹಾ ಏನಂತ
ತಣ ಅಂತ ಊಟ ಮಾಡ್ಕೊತಿನನಂತ
ಹಾಕಿ ಹಾಕಿ ನಾ ತೇಪೊಂಡ ಕೇಳ್ರಂತ ಹಾಕು.
ಆ ಕೇಳಿ ಅಣ್ಣ ತಂಗಿ ರೀಲ್ಸ್ ಒಂದವನ ಎಂಟ ಕೇಳಿ.
ಹ್ಮ್ ಸ್ಟೋರಿ ನಿಚಿತ್ರ ನಿಚಿತ್ರ ಸ್ಟೋರಿತಾಳ ಅದು.
ಏ ನನ್ ನಂದೈತಿ ಹೇಳಿ.
ಹಾ
ಮಂದ ನಾ ಮೆನ್ಸನ್ ಇಟ್ಟಿದ್ದೆ ಆಕೇತಳ ಹ್ಮ್
ಅಲ್ಲ ತಗ
ವಿೀಡ ಚಲೋ ಬಂದ?
ಹಾ ಇಲ್ಲ ಮಕ್ಕನಕಾಣವಂತಲ್ಲ
ಕಾಣವಲ್ದದ್ರ ಕಣ್ಣ ನನದ ಕ್ಲಿಯರ್ ಕಾಣದಲ್ಲ.
ನಿಂದ್ರ ಕಾಣತವೆ ಯ ಪಕ್ಕಾಣ ಆಗ
ಸುಮ ಸ್ಟೋರಿ ಆಗಿದ್ದೀನಾ
ಹ್ಮ್
ಮ ಸಲ ಅಾಷ್ಟಲ್ಲಿ ಬನ್ನಿ ಅಂದ್ರರು ಹೋಗಂತು ಶೂ ತರ್ಸ ಹೋಗಂದ್ ಮಾಡಿದ್ದೆ ಈಗ ಟೈಮ್ ಎಲ್ಲ
ಹ್ಮ್
ಚರಿ ವಿ ಶೂ ತರಸವಂಗಲ್ಲೆ
ಸ ಸ
ಹ
ಸರ
ತರ್ರಿಸ್ಬೇಕು ಮನಿ ಮನಿ ಈಸ್ ಎವ್ರಿತಿಂಗ್ ರೊಕ್ಕ ಬು ನ ನ
ಹ್ಮ್
ಹ್ಮ್
ಹ್ಮ್
ಹ ಆಯ್ತ್ ನಂದ್ ಅಕೌಂಟ್ ಬ್ಲಾಕ್ ಆ ಬಿದ್ದಲ್ಲೆ ಹೆಂಗ ಯಾವಾಗ ತರ್ಸಮ್ಮದು
ಹ್ಮ್ ಫೋನ್ ಪೇ ಆಕ್ಟಿೇಟ್ ಆಗಿಲ್ಲ ಅಕೌಂಟ್ ಚಾಲುಲ್ಲ
ಅಕೌಂಟ್ನ ಅಕೌಂಟ್ ಚಲೋ ಅ್ಬಿಟ್ಖರೇಂದ್ರ
ಫೋನ್ ಪೇ ಚಾಲೂ ಮಾಡಮ್ ತ ಬರ್ತ
ಬಂದಿಲ್ಲ ಅವತ್ ನೀನ ನೋಡಿದಲ್ಲ
ಬರ್ತ್ ಓಟಿ ಪಿ ಬರಲ
ಹ್ಮ್
ಹ
ಹಾ
ರಮನ್ದ
ತ
ಹಾ
ಹತ್ತ
ಸರಿತ ಊಟ ಮಾಡ್ತನಿ ಇನ ಸ್ವಲ್ಪ ಅನ್ನಾಕ ಊಟ ಮಾಡ್ತನಿ
ನೀ
ಆರಾಮ ಸ ಆಸ್ತನ ಕಾಲ
ನೀನು ಅಚ್ಲೆ
ಹ್ಮ್ ಆಕ್ಥಿನಿ